ತ್ರೇಯ
ಏನ್ ಮಾಡ್ತಿದ್ಯಾ ಮಾನಸ
ಟಿ ವಿ ನೋಡ್ತಿದ್ದೆ ನೀನು
ನಾನು ಸುಮ್ನೆ ಮಲ್ಗಿದ್ದೆ ಒಬ್ಬಳೆ ಬೇಜಾರಯ್ತಿತ್ತು ಅಂತ
ಏಕೆ
ಹೋ ನಂಗೆ ಯಾಕೋ ಬೇಜಾರಾಗ್ತಾ ಇದೆ ಇವತ್ತು ತುಂಬಾ ತುಂಬಾ
ಏಕೆ ಅಂತದ ಏನಾಯ್ತು ಪ್ಸಲ್ಲೇನಾರ್ ಪ್ರಾಬ್ಲಮ್
ಅಯ್ಯೋ ಆ ಆಫೀಸಿಗೆ ಹೋಗದೆೇ ದೊಡ್ಡ ಪ್ರಾಬ್ಲಮ್
ಕ್ಕೆೆ
ನನಗ್ ಆಫೀಸೇ ಇಷ್ಟ ಇಲ್ಲ ಅದಕ್ಕೆ
ಮತ್ ಯಾಕ್ ಹೊತ್ತಿಯ ಬಟ್ಬುಡು
ನನ್ ಫ್ರೆಂಡ್ಸ್ ಇದ್ದಾರೆ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳುದ್ನಲ್
ಅವ್ರ ಬಿಟ್ರೆ ನೀನು ಬಿಡ್ತಿಯ
ಅಯ್ಯೋ ಹಂಡ್ರೆಡ್ ಪರ್ಸೆಂಟ್ ನೂರು ನೂರು ಅವರು ಬಿಟ್ರು ಅಂದ್ರೆ ನಾನು ಬಿಟ್ಟೆ ಅಂತ
ಹಾಕ್ಕಿಲ್ಲ ಇನ್ನು ಅದನ್ನೇ ಕಂಟಿನ್ಯೂ ಮಾಡಕ್ಕ ಏನು
ಹಂಗಂತ ಅನಿಸ್ತಾ ಇದೆ ಕಂಟಿನ್ಯೂ ಮಾಡ್ಬೋದು ಅಂತ ಮುಂದುವರ್ಸ್ಬೋದು ಅಂತ ಆದ್ರೆ ನನಗೆ ನನ್ ಮನ್ಸೆ ಒಪ್ಟೆಲ್ಲಾ ಇಲ್ಲ ಏನ್ ಮಾಡೋಣ
ಏಕೆ ಇ ಎಷ್ಟ ಯಚನ ಮಾಡ್ಬೇಕಂತಿದೀಯಾ
ನಾ ಹ ಇನ್ನೊಂದ್ ತಿಂಗ್ಳ ಮಾಡ್ಬಿಟ್ಟು ಸಂಬಳಾಯಸ್ಕೊಂಡ್ ಬಿಡೋಣ ಅಂತ ಇದ
ಹೌದಾ ಯಏಕೆ
ಓ ನಮಗ್ ಮನೆಯಿಂದ ಡೈಲಿ ನೆಡ್ಕೊಂಡ್ ಹೋಗ ಎರಡ್ ಕಿಲೋಮೀಟರ್ ಆಗುತ್ತ
ಡೈರಿನ್ ಎಡ್ಕೊಂಡ ಹೋಗಂಗಿಲ್ಲವ
ನನ್ ಫ್ರೆಂಡು ಬೈಕಲ್ಲಿ ಬರ್ತಾರ ಬರ್ತಾಳೆ
ಹಾ ಅದಕ್ಕಿಂತ ದೂರ ಇರೋ ಕೆಲಸ ಸಿಕ್ತ ಊಟ್ರ ನು ಮಾಡ್ತೀಯಾಗ
ಅಯ್ಯೋ ಅದು ನಿಜನ ಬಿುಡಿ
ಈಗ ಅಟ್ಲೀಸ್ಟ್ ಇವಳಾದ್ರೂ ಇದೆ ಅಲ್ಲ ಅಟ್ಲೀಸ್ಟ್ ಈಗ ಇವಳ ಮಾೂ ಇದ್ದಾಳೆ ವೈದ್ಯಾಭತ್ಯ ಮುಂದಕ್ಕಿನ್ನು ದೂರೆ ರಸ ಕೀರೆ ಮಾಡ್ತಿಯ
ಯಾವಾಗ್ಲೂ ಬಸ್ ಸ್ಟ್ಯಾಂಡ ಬಸ್ ಸ್ಟ್ಯಾಂಡ್ ಕಡಿಕೆ ಸಿಗ್ತಾ ಇತ್ತೆ ನನ್ ಕೆಲಸ ಹ ಏನ್ ಮಾಡದು ನಿಮ ಕೆಲ್ಸ ಈಜಿ ನಾ
ಪರವಾಗಿಲ್ಲ
ನೀವೇನ್ ಬಿಡ್ತೀನಿ ಅಂತ ಇದ್ರಿ ನೀವನು
ನೋಡದ ನನಗ ನನ್ನ ಫ್ರೆಂಡ್ಸ್ ಅವರದ
ಓ ಅದಕ್ಕೆೇ ಬಿಡಲ್ವಾ
ಹ್ಮ್
ಅದಕ್ಕೆ ನೀ ಬಿಡಲ್ಲ ಅಂತ ಪ್ಲಾನ್ ಅಲ್ಲಿದ್ದೀರಾ
ಹೌದು
ಓ ಏನೋ ಮಾಡಿ ಈ ಎಕ್ಸಾಮ್ ಅಂತೆ ಡಿಗ್ರಿ ಅವರಿಗೆ
ಹೌದಾ ಫೈನಲ್ ಇಯರ್ಸ್ಗ
ಫೈನಲ್ ಇಯರ್ಸಿಗೆ
ಆಯೋ ಹೆಂಗೋ ಬರಲಿ ಬಿಡಿ ಡಿಗ್ರಿ ಆದರೂ ಹೆಗೆ ಕೆಲಸ ಸಿಗುತ್ತೆ ಇವಾಗ
ಹದ ನಿಜನ ಬಿಡಿ ನಮ್ಗೆ ಸಿ ಕೆಲ್ಲ ಅವ್ರಿಗೆ ಸಿಗುತ್ತಾ
ಹ್ಮ ಮತ್ತೆ ಊಟ
ಊಟಾ ಅ್ಣಾ ಸಾಂಬಾರು
ಮಏನ್ ಸಾಂಬಾರ
ಏನ್ ಸಾಂಬಾರು ನಾನು ಒಳಗೋಗೆ ನೋಡಿಲ್ಲ ಅಡ್ಗೆ ಮನೆಗೆ ಬಂದಿದ ತಕ್ಷಣ ನನಗೆ ತುಂಬಾ ತಲೆನೋತಿತ್ತು ಅಂತ ಎಣ್ಣೆ ಎಚ್ಕೊಂಡೆ ಎ್ಣ ಚ್ಕೊಂಡು ಇವಾಗ ನಿಮ್ದೆ ನಿದ್ದೆ ಮಾಡೋಣ ಅಂತ ಇದ್ದೆ
ಹ್ಞೂ ಇನ್ನೇ ನಾಳೆ ದೇವಸ್ಥಾನಕ್ಕೆ ಹೋಗ್ತೀರೇನೋ
ಹ್ಮ್ ಹಬೇಕೇಕು
ಓವೇಏನು ಅದು ಎಲ್ಲಿ ಅಪ್ರೂಪ ರಜಾ ಕೊಟ್ಬಿಟ್ಟಾರ್ರೆ ನಿಮ್ಮ ಆಫೀಸಿಗೆ
ಕೊಟ್ಟಿದಾರಪ್ಪ ಅದೆಲ್ಲ ನಮ್ ಫ್ರೆಂಡ್ ಮಹಿಮೆ ಮಾತಾಡಿದ್ದು
ಹೌದಾ
ಹೌದು ಬಿಡಿ ಅವರು ಮಾತಾಡಿದಕ್ಕೆ ರಜೆ ಕೊಟ್ರದು ಮಕ್ಕಡ್ದಂಗ ಮಾತಾಡ್ತಿದ್ರಲ್ ಮಕ್ಕಳದಂಗ ಮಾತಾಡ್ತಿದ್ರಲ್ಲ
ಹೌದಾ
ಅಯ್ಯೋ ಅದು ನಿಜಾನೇ ಬಿಡಿ ನನ್ಗಂತ ಅವತ್ತು ನಗುನ ಕಂಟ್ರೋಲ್ ಮಾಡಕೆ ಆಕ್ತ ತರಲಿಲ್ಲ ನನಗೆ ಆಶ್ರ್ಯಯತು ನನ್ ಫ್ರೆಲೆ ಲೆ ಆಕ್ಚುಲಿ ಈ ತರ ಎಲ್ಲಾ ಮಾತಾಡದು ಸ್ವಲ್ಪ ನಾನು ಅದ್ ನೋಡಿದ್ರೆ ನನ್ ಫ್ರೆಂಡ್ ಮಾತಾಡ್ಬಿಟ್ಲು ಒತರ ಎಲ್ಲಾ
ಬಿಡಿ ಕೆಲಸ ಟೈಮ ಅಲ್ಲಿ ಮಾತಾಡ್ಲಬೇಕ್ಯಕ್ತಿ
ಅಯ್ಯೋ ಆದ್ರೂ ಚೆನ್ನಾಗ್ ಮಾತಾಡಿದ್ರು ಬಿಡಿ ಎರಡ್ ಸಾವಿರ ರೂಪಾಯಿ ವಸೂಲಿ ಮಾಡ್ತೀನಿ ಅಂದ್ರಲ್ಲ ಆ ಡೈಲಾಗ್ ಮಾತ್ರ ತುಂಬಾ ಚೆನ್ನಾಗಿತ್ತು
ರದ
ಅಯ್ಯೋ ನಿಜ ಅದಂತ
ಆಫೀಸ ಅಲ್ಲಿ ಮತ್ತ ಮಾತಾಡ್ಲೇಬೇಕು ಯಾಕಂದ್ರೆ ನಾವು ಕೆಲಸ ಮಾಡ್ತೀವಿ ಅವ್ರು ದುಡ್ಡು ಕೊಡ್ತಾರೆ ಅಷ್ಟ್ರಲ್ಲೇ ಇರಬೇಕು ಜಾಸ್ತಿ ಮಾತಾಡಕ್ ಹೋಗಬಾರ್ದು
ಹ್ಮ್
ಹ್ಮ ಅದ ನಿಮ್ ಕಂಪನಿಗಂತ ದು ಬೇಕೇ ಬೇಕು ಬಿಡಿ ಒ್ ಟಿ ಅಂಗಿಗ ಒಂದ ದಿನ ರಜಾ ಕೊಡ್ತಾರೆ ನಿಮ್ಮ ಆಫೀಸ್
ಅಯ್ಯೋ ಏನ್ ಮಾಡೋದು ಹ್ಮ ನಮ್ಮ ಆಫೀಸ ಹೆಂಗಿದೆ
ಆ
ಐಶುಗೆ ಫೋನ್ ಮಾಡಿದ್ದ ನ ಫ್ರೆಂಡ್ ಐಶುಗೆ ಸಂಜೆ ಬಜ್ಜಿ ಮಾಡ್ತಾ ಇದ್ದೀನಿ ಎಂತ ಅಂದ್ಲು
ಹೌದಾ ಏನ್ ಬಜ್ಜಿ ಮಾಡ್ತಾವಾವ ಅಂತೆ
ಈರುಳ್ಳಿ ಕಡಲೆ ಇಿಟ್ಟು ಅಕ್ಕಿ ಇಟ್ಟು ಏನೇನೋ ಹಾಕ್ ಮಾಡ್ತಾ ಇದ್ದೀನಿ
ಇವಾಗ ಹಂಗಿದಾರಂತೆ ಅವ್ರ ಮನೇಲಿ ಕೆಲ್ಸ ಎಲ್ಲ ಈಗ್ಲೂ ಒಬ್ಳೆ ಮಾಡ್ಬೇಕಾ ಇಲ್ಲ ಅವರು ಎಲ್ಪ್ ಮಾಡ್ತಾರ ಅಂತ
ಅಯ್ಯೋ ಇವಾಗ್ಲುೂ ಒಬ್ಳೇ ಅಂತವ್ರೀ ಅವ್ರ ಹಸ್ಬೆಂಡ್ ಗಂಡನ ತಮ್ಮಂಗ
ಹಲೋ
ಹ ಅಂಗಂಗಾಗಿ ಹ ಅವರೇ ಮಾಡ್ತಿದಾರಂತೆ
ಹ
ಹ್ಮ್ ಹೇಳಿದ್ರು ನ ಗಂಡಂಗ ತ ಹುಡ್ಗಿ ಹುಡ್ಗ ಬಂದ್ಬಿಟ್ಟಿ ಮನೆಗೆ ಚಿಲ್ಟು
ಹಾ ಯಾರ ಮನೆಗೆ
ಚಿಟು ಬಂದ ಚಿಲ್ಟು ಚಿಲ್ಟು ಬಂದಿದ್ದಾನಂತೆ ಮನೆಗೆ ಮಾತಾಡ್ತಾ ಇದ್ದೀವಿ ಚಿಲ್ಟು ಬಂದಿದ್ನಂತೆ ಮನೆಗೆ ಅವರು ಮನೆಗೆ ಅವರು ಇಲ್ವಂತಲ್ಲ ನಾದ್ನಿ ಹಾಗಾಗಿ
ಎಲ್ಲೋೋಗರ ಅಂತೆ
ಇವರು ಎ ಹೇಳಿಸಸ್ಕೊತಾ ಇದಾರಂತೆ ಅದೇ ಆಪರೇಷನ್ ಆಗಿದೆಯಲ್ಲ ಗಂಡದ್ ನೋಡ್ಕೊಂಡ
ದಾ
ಹ್ಮ್ ಹೌದು ಏನ್ ಮಾಡ್ತಾರೆ ಬಿಡಿ ಇವ್ರೇನು ಅಡ್ಗೆ ಮಾಡ್ಕೊಡಂಗಿಲ್ವಂತಲ್ಲ ಮಧ್ಯಾಹ್ನ ಹ
ಮತ್ತೆ ಯಾರು ಊಟ ಕೊಡ್ತಾರ ಅಲ್ಲಿಗೆ
ಅಲ್ಲೇ ಆಫೀಸ್ಲ್ಲೇ ಕೊಡ್ತಾರೆ ಆಫೀಸ್ ಇದು ಇದು ಹಾಸ್ಪಿಟಲ್ ಅಲ್ಲೇ ಕೊಡ್ತಾರೆ ಅನ್ಸುತ್ತೆ ಹೋಟೆಲ್ ಅಲ್ಲಿ
ಹ್ಮ್
ಹ್ಮ್ ಹ್ಮ ನೀವು ಇವತ್ತು ಎಲ್ಲೋ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಅಂದ್ರಿ ಸುಮ್ನೆ ಆಗ
ಹೋಗಬೇಕು ನೋಡದ
ಏ ಒಂದಿನ ಹೋಗೋಣ ಬನ್ನಿ
ಇಲ್ಲಿಗೆ ಬರ್ಬೇಕಲ್ಲ ನನಗೆ ಬಸ್ ಸಿಗಲ್ವಲ್ಲ
ಅಯ್ಯೋ ಹ ನಮ್ ಊರಲ್ಲಿ ಹಾಕದೆೇ ಒಂದ್ಸಲ ಅಲ್ವಾ ಬಂದ್ ಚೆನ್ನಾಗಿರೋದೆ ಅಪರುಬ್ಕ್ ಹಾಕ್ರೆ ಆಟ ಆಡೊಂಡ್್ ನಿಮದಿಯಾಗ ಬರೋಣ
ಮಡದ
ಜಾಯಿಂಟ್ ವಿಲ್ ಎಲ್ಲ
ನೋಡೋದ ನೋಡೋದ
ತಿನ್ಕೊಂಡು ಎಲ್ಲಾ ಬರಣ ಯಾಕ ಬರಲ್ವಾ
ಮೂಡದ
ಬರಿ ನೋಡ
ನೋಡದ ಟೈಮ್ ಸಿಕ್ಕಿದರೆೆ
ಹಾ ನೀವೇ ಟೈಮ್ ಮಾಡ್ಕೋಬೇಕು ಯಾಕ ಮಾತ್ ಮಾಡ್ಕೊಳಲ್ಲ ಅಂತ
ಏನ್ ಟೈಮ್ ಮಾಡ್ಕೋದ ಏನೋ ಇಲ್ಲಿಂದ ಅಲ್ಲಿ ಬರ್ಬೇಕು ಕಲ್ಲಿಂದ ಇಲ್ಲಿ ಬರಬೇಕು ನಮ್ ಡೈಲಿ ಓಡಾಡದೇ ಸಾಕಾಗಿರುತ್ತೆ ಮನೆಗೆ ಯಾವಾಗ ಹಯ್ತೀನೋ ಅನ್ಸಿರು ಮನೆಗೆ
ಹಾ
ಅದ್ರ ಮಧ್ಯೆ ಇದು ಹೆಂಗೆ
ಎಷ್ಟೊತ್ತಗ ಹೋಗ್ತೀರಾ ಮನೆಗೆ
ಆರು ಗಂಟೆ ಆಗಿರುತ್ತೆ ಒಷೊತಿ
ಅಲ್ಲ ನೀವೇನ ಧರ್ಮಸ್ಥಳ ಪಾದಯತ್ ಅ ಇವಾಗ್ಲ ಹಿಂಗ ಹೇಳ್ಸಿದ ಇವಾಗ್ಲ ಹೆಂಗ್ ಹೇಳಿದೀರಲ್ಲ ಧರ್ಮಸ್ ಸ್ವಲ್ಪ ಪಾದಯಾತ್ರೆ ಹೋಗದ ಅಂತಿದ್ರಿ
ಧಾರಮ ಸ್ಥಳಕ್ಕೂ ಇದಕ್ಕೂ ಒಂದೇನಾ ಆ ಬ ಸ್ಲ್ಟ ಇಲ್ಲಿಗ್ ಡೈಲಿ ಓಡಾಡ್ತಾಯ ಇದ್ದೀನಿ ಆಗ ನಡ್ಕೊಂಡು ಹೋಗ್ಬೋದು
ಓಡ್ ಕಂಡು ಹೋಗೋದು ಸುಲಭಾನೇ ಬಿಡಿ ಮನ್ಸ ಲಿ ಭಕ್ತಿ ಒಂದಿದ್ರೆ ನಡ್ಕೊಂಡ ಹೋಗೋದು ಸ್ವಲ್ಪಾನೇ ನಮ್ಮ ಒಂದ್ಸಲ ಹೋಗಿದ್ರಲ್ಲ ಚೆನ್ನಾಗಿರ್ಲಿತ್ತಂತಲ್ಲ ಹ ಅಯ್ಯೋ ನಮ್ ಕಾಲೇಜ್ ಗ್ರೂಪ್ ಅಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಅವಾಗ್ಲಿಂದ
ಎನ್ ಗ್ರೂಪ್ ಬ
ಅದೇನೋ ಕಾಲೇಜಲ್ಲಿ ಇವತ್ತು ಅಡ್ಗೆ ಎಲ್ಲ ಮಾಡಕೊಂಡು ತಿಂದ್ರ
ನಾವು ಮಾಡ್ಕೊಂಡು ತಿನ್ಲಿ ಬನ್ನಿ ನಮ್ಗೇನ ಬೇಕು
ಪ ನಾವೆಲ್ಲಾ ತಿಂದ್ರಂತೆ
ಹೌ
ಒಂದೇ ಬಾಳೆ ತಲಲಿ ಎಲ್ಲಾ ಅಡ್ಗೆ ಮಾಡ್ಕ ಹಾಕೊಂಡು ಹಾಕೊಂಡು ತಿಂದಿದ್ದಾರೆ ಅದೇ ೇನ ಪಲಾವ್ಂತಾರಲ್ಲ ಅದ ಏನ್ ಪಲಾವ ಅದು
ಮಶ್ರೂಮ ಪುಲಾವ
ಇಲ್ಲ ಇಲ್ಲ ಇಲ್ಲ ಸೋಯಾಬೀನ್ ಪಲಾವ್
ಹ್ಮ್
ಸೋಯಾಬೀನ್ ಪಲವುವು ಚೆನ್ನಾಗಿದ ಅಂತೆ ಅನ್ಸುತ್ತೆ ಯಾಕಂದ್ರೆ ನೋಡುದನ ಚೆನ್ನಾಗಿತ್ತಪ್ಪಾ ಫೋನಲ್ಲಿ
ನೋಡ್ಲಿವ ನಾನು
ನೋಡಿ ನೀವು ಕಾಲೇಜ್ ಓಪನ್ ಮಾಡಿ ನೋಡಿ ಎಲ್ಲಾರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ನಾಳೆನು ಬನ್ನಿ ಅಂತ ಏನೇನೋ ಮೆಸೇಜ್ ಆಗ್ತಾ ಇದಿದಾರಲ್ಲಾ
ಹೌದಾ ಏನಪ್ಪ ಓಡಿಿನಾ
ಹ್ಮ್ ನಿಮ್ಮ ಅಪ್ಪ ಸಮೋಸ ತಂದ್ರ
ಹ್ಞೂ ತೊಂದರೆ ತಿಂದೆ ಇನ್ನೆ ಎರಡು ಹಂಗೆ ಮಿಕ್ಕೈತಿ ನೋಡ್ಬೇಕು ತಿನ್ನೋಕ್ಕೆ
ಏನಿದು ಗುಮ್ ಸುಮ್ನೆ ಸಂದ್ ಸಂದ್ ವೇಸ್ಟ್ ಮಾಡ್್ದೀರಾ ಅಂತ ಅನ್ಸುತ್ತೆ
ಇಲ್ಲ ಮನೆಗೆಲ್ಲ ತಂದಿದರು ಅವ್ರನುೂ ತಿಂದಿಲ್ಲ ನಾನುೊಬ್ಬಳು ತಿಂದಿರೋದು
ಹೋಗ್ರಿ ಬಿಡಿ
ಹದ
ಮತ್ತೆ ಎಲ್ಲಾರ್ದು ಊಟ ಆಯ್ತಾ ನಿ್ ಮನೇಲಿ
ಇಲ್ಲ ನಾನು ಒಬ್ಳದಗೈತೆೆ ಅವ್ರನ್ನು ಮಾಡಿಲ್ಲ
ನಾದ್ರು ಗರ್ತಾ್ದೇ ನೀ ಮೂರ್
ಅಯ್ಯೋ ಬಿಸಲು ಬಿಸಲು ಸಿಕ್ಕಪಟ್ಟೆ ಬಿಸಲು ಎನ್ನಂತ
ಅಯ್ಯೋ ಇಲ್ಲಿ ಮಳೆ ಬರಂಗಗುತ್ತೆ ಮತ್ತೆ ಮಳೆ ಬರಲ್ಲ
ಜ
ಹ ಏನ್ ಮಾಡದ ಏನ ನಿಮ್ಮ ಅಪ್ಪ ಬಂದ್ರ ಮನೆಗೆ
ಬರ್ದನ ಸಮೋಸ ತಂದುಕೊಡ್ತಾರಾ
ಓ ನಾವೇನ ನೀವೇ ಹೋಗಿದ್ರಿ ಅನ್ಕೊಂಡೆ ಬೈಕಲ್ಲಿ
ಹ್ಮ್ ಇಲ್ಲ ಇಲ್ಲಲ್ಲ ಸಮಸೆ ತಿಸಗಲ್ಲ ಆಚಾರಗೊಂಡಕ್ಕೆ ಹೋಗ್ಬೇಕು
ಚಂದ್ರಾಯಪಟ್ಟಣದಲ್ಲೇ ತರ್ಬೇಕಾ ಅಯ್ಯೋ ಬಸ್ ಬಂದಬಿಡಿ ನೀವು ನಮ್ಮೂರ್ಗೆ
ಎಮ
ಅಯ್ಯೋ ನಮಗಂತ ತುಂಬಾ ಕಷ್ಟ ಆಗ್ತಿದೆ ಕನ್ರಿ
ಬೈಕಲ್ದಾನೆ
ಅಯ್ಯೋ ಅದಂತೂ ನಿಜಾನೇ ಏನಾರು ತಿನ್ಬೇಕು ಅಂತ ಅನ್ಸಿದ್ರೆ ಹಂಗಲ್ಲ ಏನಾರು ತಿನ್ಬೇಕು ಅಂತ ಅನ್ಸಿದ್ರುನು ಪಟ್ಟ್ರನ ಹೋಗಬೋದಿತ್ತಾ ಇವಾಗ ನಾವ ಒಬ್ರೇನೆೇ ಮನೇಲಿ ನಮ್ಗುನು ಬೇಜಾರಾಗುತ್ತೆ ಏನಾರರು ತಿನ್ಬೇಕು ಅಂದ್ರೆ ನಡ್ಕೊಂಡ್ ಹೋಗ್ಬೇಕಾ ಅಂತ ಅನ್ಸುತ್ತೆ ಜೊತೆಗೆ ಯಾರು ಇಲ್ಲ ಅನ್ನೋದ ಅನ್ಸ ಯಾರು ಇಲ್ಲ ಅನ್ನೋದು ಅನ್ಸುತ್ತೆ ನನಗ್ ಸಂಬಳ ಆಗಿದ್ರು ನನ್ ಯ ಒಂದ ರೂಪಾಯ್ದು ಏನು ತಿಂದೇ ಇಲ್ಲ ನನ್ಗೆ ಅವಮಾನ ಆಗ್ತಿದೆ
ಚಿನ್ನ ಬ್ಬಡಿ ಈ ಮೊದನೇ ತಿಂಗ್ಳ ಖರ್ಚು ಜಾಸ್ತಿ ಇತ್ತು ಹೌದ
ಹ್ಮ್
ನೆಕ್ಸ್ಟ್ ಮತ್ತುೆ ತಿಂದಾಯಯ್ತು ಹ ತಿಿಂದಲ್ಲ ಬೆ ಕೋಗ
ಸೋಣೋನ ಬಿಡಿ ಏನಾಗುತ್ತೆ ಅಂತ ಮುಂದಿನ ತಿಂಗಗಳು
ಹ್ಮ
ಹಲಿ
ಅಕ್ಕತ್ತು ತಂಡಿ ಅಕ್ಕ ತಿರ್ತರ ್ಯಾಮ್ರಕತ್ತೆ ಬೆಳಗುವ ಹಾ ಸರಿ ಆಯ್ತು